ಹಲೋ
ಹ್ಮ್ ಎಲ್ಲಪ್ಪಾ ಕೆಲ್ಸಿಲ್ಲ ಆರಾಮದಲ್ಲ
ಹಾ ಕೇಳಕತ್ ನಣ ಏನ್ ಆರಾಮಣ್ಣ
ಹ್ಮ್ ಆರಾಮಬ ನಿಮ್ಮ
ಹಾ ಆರಾಮ್ ನೋಡೋಣ ಹಾ
ಊಟ
ಆಯ್ತ್ ನೋ ನ್ಬಊಟ ಈಗ
ಹ್ಮ್ ಹ್ಮ್ ನಿಗಯತಾ ಒಂದಾಗ ನಂದನಾಯದ ಊಟ ಆಯಕ ದ ಅವರ ಆಐ್ತ ಊಟ ಮನ ಜಲ್ದಿ ಜಲ್ದಿಯಿನ ಮಾಡ್ತ ಊಟ ನಾವು
ಹ ಸದ್ದಿನೇ ಮಾಡ್ತಾರೆ ನ ಊಟ
ಹ ಹ್ಮ್ ಜಲ್ದಿ ಎಂಟು ಎಂಟು ಗಂಟೆ ಎಂಟವರೆ ಕೂಡ
ಹ್ಮ್ ಹ್ಮ್ ನಂದ ಕಡೆ ಲೇಟಾಗಿ ಮಾಡ್ತಾರಣ ಒ ಹತ್ತು ಗಂಟೆ ಒಂಬತ್ತೂರಿ ಹಂಗ
ಹ್ಮ್ ಹ್ಮ್
ಹ್ಮ ಹ
ಹೌದಾ
ಹ್ಮ್
ಹ್ಮ್ ಎಷ್ಟೇದ ಹ್ಮ್
ಬಿಜಾಪುರ್ ಬಂದಿದ್ದೆ ಸ್ವಲ್ಪ
ಹ್ಮ್ ಹ್ಮ್ ಹ್ಮ್
ಸ್ವಲ್ಪ ಇಲ್ಲಿ ಯಾವ್ದನ್ನು ಸ್ವಲ್ಪ ಚಲೋ ಕೋಚಿಂಗ್ ನೀನು ಹೋಗಿದ್ದಲ್ಲ ಇವನು ಚಲೋ ಯಾವ್ದ ಕೋಚಿಂಗ್ ಸೆಂಟರ್ ಆ ಅಂತ ಹೇಳ
ಫಶಿಂಗ್ಲ್ಲಿ ಸಂಟರ್ ಎಲ್ಲ ಚಲಾವೆ ಆಪ್ ಸೆಂ್ರರ್ ನಾವುದದು ಡಂತ ನೀರ ಅವ್ರು ಓದಿದ್ದೆ ನಾನು
ಹ್ಮ್
ಅದ ಬಿಟ್ರೆ ಮತ್ ಚಾಣಕ್ಯ ಚಾಣ ಯಗಫಸ್ಟ್ಟಪ್ನಂಗ ಇರದ ಅಂದ್ರೆ ಇವಾಗ ಕಂಜಿ ಕೆರ ಕಡೆ ಮತನ್ಗೆಸ ಬ
ಹ್ಮ್ ಹ್ಮ್ ಹ
ಹ್ಮ್ ಹ್ಮ್್ ಜಾಸ್ತಿ ಜನ ಹೆಂಗ ಚಕ್ಕರೆ ಎ ಕಕಡೆಮ ಅಂತ ಅಂತರ ಆದ್ರೆ ಸಬ್ ಜಾಸ್ತಿ ಹ ಹತ ಹೇಳಲ್ಲಿ ಪೂಜಾಪೋನ ಹ್ಮ್ ಅಂದ್ರಲ್ಲಿ ಕೆಜ್ಜಿಿಗೆ ರಾಕಟ ಮದ ಾನ ಇಂತ ಸ್ವಲ್ಪ ಸ್ಪೆಷಿಲಿಟಿ ಸ್ವಲ್ಪ ಕಡಿಮೆ ಇ್ದಂಗೆಲ್ವ
ಹಾ
ಹ್ಮ್ ಸಪ ಚಲ್ಲಿಗೆ ಪಂದ್ರ ಬಪ
ಹಾ ಹಾ ಹ
ಚೆನ್ನಾಗಿ ಇವಾಗ ಅಂಗ್ನವಾಡಗೆ ಭಾಳ ಒಡ ಕ ಹೆ ತಳ ಕುಂದರ್ತಾರಲ್ಲ ತಳ ಕುಂದ್ತಾರೆ ಇಲ್ಲಿ ಮ್ಯಾಲ ಡ್ರೆಸ್ಕ್ ಅದು ಏನೆಲ್ಲ ಅಂದ್ರ ಟಿ ಹ್ಮ ಡೆಸ್ಕ್ ಸಿಿಲ್ಲ ಇಲ್ಲಿ ಅಂದ್ರೆ ಕೋಚಂಗ್ ಅಂದ್ರೆ ಟೀಚಿಂಗ್ ಮಾತ್ರ ನಂಬರ್ ನ
ಹೌದಾ
ಹ್ಮ್ ಟೀಚಿಂಗ್ ಬಗ್ಗೆ ಮತ್ತೆ ಮಾತಾಡೋದೇನ್ ಬೇಡ ಅಷ್ಟು ಕ್ವಾಲಟಿ ಆ ಟೀಚಿಂಗ್
ಹ್ಮ ಅದೇ ಕೇಳ್ದಣ ಇಲ್ಲಿ ಬಂದಿದ್ದ್ಯಾ ನನಗ ಕನ್ಫ್ಯೂಸ್ ಆಕತಿದ್ದ ಫುಲ್ ಯಕಡೆ ಹೋಗ್ಬೇಕು ಯಾಕಡೆ ಇಲ್ಲಾ ಮ ನಮ್ ದೋಸ್ತರು ಕೇಳಿದ ಆ ಮಂದಿ ಏ ಅದು ಚಲೋ ಅದ ಇದು ಚಲೋ ಅದ ಒಂದ್ ಹೇಳವಲ್ರಿ ಯಾವ್ದನ್ ಚಾಲೂ ಅದ ಹ್ಮ್ ಅವ್ರನು ಒಂದು ನಾಕೈಐದ್ ನಾಕ್ ಐದ್ ನಾಲ್ಕೈದ್ ಹೇಳಕತ್ತಾರ ಅವ್ರನು
ಯಾರನ್ನ ಹೋಗಿರ್ತಾರಲ್ಲ ಹೋಯಿತು ಹೋದರಿ ಕೇಳ್ಬೇಕು ನೀನು ಚಲೋ ಯಾವ ಚಲೋ ಬಂತ ಅವ್ರರು ಕಟ್ಟಾಗಿ ಹೇಳ್ತಾರೆ
ಹ ಅದಕ್ಕೆಣ ನೀ ಹೋಗಿ ಬಂದಲ್ಲಾ ಅದಕ್ಕೆನ್ ಕೇಳಿದೇನೆ ಹೋಗಿದ್ದಲ್ಲ
ಹ್ಮ್ ನಾನ್ ಅವಾಗಸದ ಹೋಗಿ ನಮ್ದ ನಾಲ್ಕು ವರ್ಷ ಆಯ್ತಿ ಇವಾಗ ಬಾಳ ಚಂದಗಿರ್ತವೆ
ಹ್ಮ್
ನಮಗೆ ಕಲ್ಸಿದಾರ ಟೀಚರ್ಸ್ ಅವರು ಇರಲ್ಲ ಇವಾಗ ಬೇರೆ ಬೇರೆ ಬಂದಿರ್ತಾರ ಮತ್ತೆ ತವುಗಳ ಮಕ್ಕಳ ಬೇರೆ ಮ ಕಟ್ ಬ್ಯಾರೆ ಇರುತ ಸ್ವಲ್ಪ ಸಬ್ಜೆಕ್ಟ್ ಚೇನ್ಜ್ ಆಗಿರುತ್ತ ಹ್ಮ್
ನಿನ್ನು ಓದಕತ್ತ
ಹ್ಮ್ ನಂಬಲಿಯಲ್ಲಾ ಕಾಂಪ್ಯೂಟರ್ಸ್ ಬುಕ್ಸ್ ಎಲ್ಲಾ ತೊಗೊಂಡನಲ್ಲ ಅವಾಗ ಅಲ್ಲಿ ಹದಕ್ಕೆ ತಗೊಂಡಿದ್ದೆ ಮತ್ತ ಅಕುರ್ ಆದ್ಮೇಲೆ ಮತ್ತ ಹೊಸ್ತಾಗಿ ಅಡ್ಡಿಷನ್ ತೊಗೊಂಡಿನಿ ಇವಾಗ ಭಾರತ್ ಮತ್ ಸಂವಿಧಾನ ಮತ್ ಇತಿಹಾಸ ಜಾಗ್ರಫಿ ಕ್ಷ ಮತ್ತ ಮೆಂಟಲ್ ಅಭಿಲಿಟಿ ರೀಸನಿಂಗ್ ಅವೆಲ್ಲ ಸತ್ರುನು ಒಂದೊಂದು ಸಬ್ಜೆಕ್ಟ್ ಒಂದೊಂದು ಬುಕ್ ಅವ
ಹ್ಮ
ಮತ್ತೆ ಸಿಕ್ಸ್ ಲೆಸನ್ ಸಕೆಂಡ್ ಪಿ ಯು ಸಿತನ ಹಿಸ್ಟ್ರಿ ಸಮಾಜವಿಜ್ಞಾನ ಮತ್ತ ದೈಹಿಕ ಶಿಕ್ಷಣ ಒಂದ್ ಬುಕ್ ಒಂದು ಹ್ಮ್ ಅಲ್ಲಿ ಸು ಬುಕ್ಗಳ್ ನನ್ ಹತ್ರ
ಒಂದ್ ನಾನ ಒಂದ ಸ್ವಲ್ಪ ಬುಕ್ ಕಲೆಕ್ಟ್ ಮಾಡಿದ್ದಣ ಒಂದ್ ಸ್ವಲ್ಪ ಬೇರೆ ಬುಕ್ ಬೇಕಿದ್ದ ನನಗನು
ಹ್ಮ್ ಹ್ಮ್ ಯಾವ್ತರ ಬುಕ್
ಈಗ ಆಯ್ತ ಮೆಂಟಲ್ ಅಭಿಲಿಟಿದು ಒಂದ್ ಬೇಕಾಗಿತ್ತು ಕಣ ಮತ್ತೆ ಇವು ಬೇಕಗಿತು ಅಣ್ಣ ಇದು ಸಿಕ್ಸ್ಸ ಸಮಾಜ ಹೊ ಬುಕ್ಸ್ ಇರ್ತರು ಒಂದೇ ಕ್ಲಾ ಆರನ ಕ್ಲಾಸ್ಂದ ಒ
ಹ್ಮ್ ಹ್ಮ್
ಹ್ಮ ಹಾ
ಮೆಂಟಲಿಬಿಟಿ ಚಲೋ್ಬೇಕಂತಂದ್ರ ಇವರು ಶಿಕಾರಿಪುರ ಅಕಾಡೆಮಿಯಾದವ್ರ ಒ ಒಂದು ಬುಕ್ ಒಂದು ಸರ್ದ ಒಂದ್ ಬುಕ್ ಅದ ಅದು ಬುಲಬಲೆ ಸರ್ ಅಂತಷ್ಟ
ಹ್ಮ್
ಅವ್ರದ್ದು ಚೆನ್ನಾಗಿದ ಅವ್ರದ್ದ ಬಸಿಕ್ಸ್ಡ್ಕ ಅಡ್ವಾನ್ಸ್ ತಾವ ಅವರು ಅವ್ರ ಅವ್ರದ ರೆಫರ್ ಮಾಡ್ಬೋದು ಯಾಕಂತ ಅಂದ್ರೆ ಫುಲ್ ಬೇಸ ಕಲಸ್ತಾರ ಅವರು
ಹೌದಣಾ
ಹ್ಮ್ ನೀ ಅವ್ರ ಬುಕ್ಕ ಒಂದ್ಸತಿ ತೋ ಪ್ರಾಕ್ಟೀಸ್ ಮಾಡ್ ಪೂರ್ತಿ ಬುಕ್ಕ ಮು ಹ ಕೆ ಕೆ ಎಸ್ ಲೆವೆಲ್ ಬಿಡಸ್ಬೋದು ನೀನು
ಹ ಹ
ಹಾ ಆತರ ಅರ್ಬೇಕ
ಅದಣ ಸ್ವಲ್ಪ ನನ್ಗನ ಗೊತ್ತಾಗಲ್ದು ಮೆಂಟಲ್ ಅಬಿಲಿಟಿ ಸ್ವಲ್ಪ ಜಿಗ್ಗ ತಲಿ ಚೆನ್ನಾಗತದ
ಹ್ಮ್ ಹ್ಮ್
ಹ ಸಲ್ಪರಿ ಲ್ಲಿ ಚಲೋ ಸ್ವಲ್ಪ ಬುಕ್ ಯಾವನ ಇರ್ತಾವಲ್ಲಾ ಎಲ್ಲೆಲ್ಲ ರೆಫರ್ ಮಾಡಿದ್ದು
ಹ್ಮ್ ಅದೇ ಅದೇ ಅ ಬುಕ್ಸ್ದ ನನ್ನ ಹತ್ರ ನಾನೇನ್ ದಿನ ಅಷ್ಟು ದ ಒಂದ್ ಎಂಟವರ ಅಷ್ಟೇ ಓದ್ತೇನೆ ಬೇಕ ್ರೆ ಅವ್ರನ್ನ ಬು ಬೇಕಾದ್ರ ಹೇಳ ಕಳಿಸ್ ಕೊಡ್ತೀನಿ ನೀವು ಹದಿ ಸಾಮಾನ ವಾಪಸ್ ಕೊಡಕ್ಂತಿ
ಹಾ ಹಾ ಈಗ ಎಲ್ಲಿ ಅಣ್ಣ ಎಲ್ಲಿ ಇರ್ತೀನ ನೀನು ಊರಗರ್ತ ಹ ಎಲ್ಲ
ನಾನ ಇಲ್ಲಿ ಧಾರವಾಡದ ಹೋಗಿರುತ್ತೆ ನಾನು
ಧಾರವಾಡ ಹೋಗಿದೆನ ನ
ಹ್ಮ ಇಲ್ಲೇ ರೂಮ್ ಮಾಡಿನಿ ಇಲ್ಲೇ ಮತ್ತ ಹ ಲೇಬರ್ನದ
ಹ್ಮ್
ಹ್ಮ್ ನಮ್ ಕೆಲವೊ ನಮ ಫ್ರೆಂಡ್ಸ್ ಎಲ್ಲಾ ಇಲ್ಲಿಗೆೇ ಬಂದಾರ ನಾನ ಕೂಡ ಬಂದ್ಬಿಟ್ನಿ ಇ ಸುಮ್ನೆ ಮತ್ತೆ ಎಲ್ಲಿ ಊರ್ ಕಡೆ ಆದ್ರ ಬಿಜಾಪುರ್ ಕಡೆ ಆದ್ರೆ ಎಲ್ಲ ಅಬ್ನಯ ಇರ್ಲ ಅಂತಂದ ಕೂಡ ಬಂದ್ಬಿಟ್ನಿ
ಮತ್ತ ಅಲ್ಲಿ ಹೆಂಗ ಅಣ ಏನ ಸಿಲಿಂಡರ್ದು ಅದದು ಜಡ್ ಕಷ್ಟ ಆದಂತಾರಲ್ಲ ಹೆಂಗ್ ಮಾಡಕಡ್ರ ಮ
ಸಿಲಿಂಡರ್ ಎಲ್ಲ ಕಷ್ಟ ಅದ ಅಂದ್ರೆ ನಮಲ್ಲಿತ ಕರೆಂಟ್ನಲ್ಲಿ ಆದ
ಹ ಹಾ ಹಾ
ಹ್ಮ್ ಕರಾಣ ತಲ್ಲ ಅದ ಾನ ಹ್ಮ್ ಅದೇ ಸ್ವಲ್ಪ ಎಲೆಕ್ಟ್ರಿಸಿಟಿ ಬಿಲ್ನ್ನೇ ಸ್ವಲ್ಪ ಬರ್ತ ಅದೇ ಸಿಲಿಂಡರ್ ಆದ್ರೆ ಎಲ್ಲ ಕವರ್ ಆಗ್ತದನೇ
ಹೌದಾ
ಹ್ಮ್ ಸುಮ್ನೆ ಇತೆಲ್ಲ ಗ್ಯಾಸ್ ತರ್ಬೇಕು ಗ್ಯಾಸ್ ತುಂಬ್ಸ ಮರಕ್ ಹೋಗ್ಬೇಕು ಸಿಗಲ್ಲ ಬೇಗ
ಹ್ಮ್
ಇದೆಲ್ಲ ಬಿಡಿಸಂಬರಿ ಅದ್ರ ಬಗ್ಗೆ ನಿಂತಿಡಬೇಕು ಅ್ರ ಸಲುಮ್ಮನೆಾಕ ಕಂತ ಒಂದ ಎರಡ್ ಸಾವರ ರೂಪಾಯಿ ಕೊಟ್ಟ್ರೆ ಕರೆಂಟ್ ಅಿಸ ಅಂತಂದ್ರೆ
ಹ್ಮ ಹಾ
ಅದೇ ತಂದ್ಬಿಟ್ಟು ವಕೇೇಶನ್
ಈಗಣ ಮತ್ತೆ ಕಾಲ್ಕಂಬ್ ಬಿಟ್ರಲ್ಲ ನ್ ಹಾಕಿದ್ರ ನ್ ಮತ್ತ ಯಾವ
ಹ್ಮ್ ಆಯ್ಕೆ ನಾನು ಆಾಕಿನಿ ಹಾಕ ಒಂದ ಎರಡು್ಮಳನ ಇತ್ತುವ ಸರ್ವರ್ ಬಿಸತ್ತು ಅವ ಹಾಕಕ್ ಆಗಿದಲ್ಲ
ಹ್ಮ
ಮೊನ್ನ ಸಾವಿರ ಸಿಗ್ತಲ್ಲ ಆಯ್ಕಿನ ಅವಾಗ
ಹ್ಮ ಹಾ
ರಾಮನಗರಕ್ಕೆ ಹಕೀನಿ
ಹ್ಮ್ ಹ್ಮ್
ಹ್ಮ್ ಅಲ್ಲೇ ಪೋಸ್ಟ್ ಜಾಸ್ತಿ ನಮ್ಮ ಕಟಗಾರಿವು ಅಲ್ಲೇ ಹಾಕ್ಬಿಟ್ನಿ
ಹ
ಹ್ಮ್ ಇನ್ನು ಯಾವಾಗ ಕರಿತಾರೆ ಯಾವಾಗೆಲ್ಲ
ಜಗ್ಗಿ ಕಷ್ಟ ಆದಣ ಇವ್ರು ಎಷ್ಟು ವರ್ಷಕ್ಕೊಮ್ಮ ಕರದಾರ ನೋಡ್ ಪ್ರಣಾಯಕ
ಹ್ಮ್ ಏನಂದ್ರೆ ಪಿಸಿ ಕಲ್ಯಾರದ ಮೂರು ವರ್ಷ ಆಯತಿವದು
ಹ್ಮ್
ಅವ ಸ್ಟಾರ್ಟಿಂಗ್ ಗೋರ್ಮೆಂಟ್ ಬಂದ ಕರ್ದಿದರು
ಹ್ಮ್ ನನ್ ಅದಕ್ಕೆಣ ನಾನು ಓದ್ಬೇಕಕ್ ಮಾಡಿ ಮತ್ತೆ ಏನ್ ಮಾಡ್ತೇ ಮನ್ಯಾಗ ನ ಓದ ಓದ್ ಅನಕತಿದರು ಸುಮ್ಮ ಈಗೇಏನ್ ಒಲ್ದ ಕೆಲ್ಸ ಅದ ಕೆಲ್ಸ ಎಲ್ಲಾರೂ ಅದೇ ಮಾಡಮ್ಮೇನ ಒಲ್ದ ಕೆಲ್ಸನೇ ನೀನ್ೊಬ್ಬತ ಓದಪಾ ಅಂತ ಹೇಳಕತ್ತ ಅದಕ್ಕೆ ಮತ್ತೆ ಏನ್ ಮಾಡ್ತಿ ಹಕ
ಸುಮ್ಮ್ನೆ ಇದು ಮಾಡಕನ ಮಾತ್ರ ಯಾವ್ದೊಂದು ಪ್ರಬಶನಲ್ ಕೋರ್ಸ್ ಮಾಡ್ಬೇಕಲ್ಲ
ಪ್ರೊಫೆಷನಲ್ ಕರ್ಸಣ
ಹ್ಮ ಆರಾಮ್ ನೀಯನ್ ಪಿ ಯು ಸಿ ಸೈನ್ಸ್ ಮುಗ
ಅದ ನ ಕೋರ್ಸ್ ಕೇಳಿಿನ ಹ್ಮ ಅದು ಒ ಇನ್ನ ಒಂದು ಈ ವರ್ಷ ಬಿಟ್ಟು ನೆಕ್ಸ್ಟ್ ಎ ವರ್ಷ ಮಾಡುವಕ್ ಮಾಡಿದ್ದೆ ಈಗಲ್ಲವುೂ ಸೀಟ್ ಫುಲ್ ಆಗ್ಯವಂತಣ ಈಗ ನಮ್ಗ ಬೇಕಾಗಿದ್ದ ಕಾಲೇಜ್ ಇತ್ತು ಒಂದು ಹ್ಮ್ ಆ ಕಾಲೇಜ್ದಾಗ ಸೀಟ್ ಫುಲ್ ಆಗ್ಯವ ಅದಿಕ ಅವ್ರ ಏನ ಅನ್ಕತ್ತಾರ ಈಗ ನಿಮ ಸೀಟ್ ಫುಲ್ ಆಗಪ್ಪ ನೋಡಮತ್ವ ನೆಕ್ಸ್ಟ್ ಇಯರ್ ಮಾಡಮಂತ ಅನಕತ್ತಿದ್ರ ಹಾ ಅದಕ್ಕೆ ಸುಮ್ಮ ಬ್ಯಾಡ್ತ ಮತ್ತೆ ಆ ನೆಕ್ಸ್ಟ್ ಇಯರ್ ಮಾಡಿದ್ರಐತ ಇೊಂದ್ ವರ್ಷ ಇದು ಹೋದ್ರೈತ ಸ್ವಲ್ಪ ನಾಲೆಜ್ನ ಸಿಗ್ತದ ಹೆಂಗನ ಯಗ್ಲಿ ಅಂತ ಅದಕ್ಕೆ ಇದೆ ಹದ
ಇಲ್ಲ ಪ್ರಪೋಜನ್ ಕೋರ್ಸ್ ಅಂತ ಅಂದ್ರೆ ಹ್ಮ ಪ್ರಪೋನ ಕೋರ್ಸ್ಗಳಿಗೆ ಡೈರೆಕ್ಟ್ ಸಿಗ್ತಾವ ಆರಾಮಾಗಿ ಮ ಜಾಸ್ತಿ ಹ್ಮ ಹ ಕಾಂಪ್ಲೀಟ ಆಾಗಿರೋಲ್ಲ ಜಾಸ್ತಿ ಬೇಡಿಕೆ ಇರದುು ಹ್ಮ್ ಜಾಸ್ತಿ ಕಾಪಟೇಷನ್ ಇರಲ್ಲ ಜ ಕೋಡಸುಗಳಿಗೆ ಹೈಯರ್ ಎಜುಕೇಟ್
ಹ್ಮ ಹ್ಮ ಅಯ್ಯರ ತಗಣ್ಮ ಯಾಕಂದ್ರೆಫು ಇಂಗ್ಲಷ್ ಟು ಇಂಗ್ಲೀಷ್ ಇರ್ತದಾ
ಹ್ಮ್ ಎರನೇ ಕೊಡ್ತಾರೆ
ಹ್ಮ್
ಅದೇ ಸ್ವಲ್ಪ ಮನೆಾಗ ಹ ತಕ್ಕೊತಾರೆ ಫೋನು ನಾನು ಆಸನ್ ತ